ಹಲೋ ಹಾ ಹೇಳ್ಯಪ್ಪ
ಯಾರು ನಿಮ್ಮ ಹೆಸರ ಏನು ನಿಮ್ಮ ಹೆಸರು ಯ ಊರು
ಈಗ ಶಾಪುರ್ ತಾಲಕ್ ಬೋದ್ನ ನಮ್ದು
ಹೌದಾ
ಹಪ್ಪಾ ನಿಮ್ದು
ನಮ್ದು ಕಂಪ್ಯೂಟರಲ್ಲಿ ಮಾಡ್ತೇವೆ ನಾವ ಈಗ
ಏ ಹೌದಾ ಕಂಪ್ಯೂಟರ್ ಏನ್ ವರ್ಕ್ ಮಾಡ್ತೀರಾ ಬೇಸಿಕ್ ಮಾಡ್ತೀರಾ
ಹಾ ಬೇಸಿಕ್
ಹೌದಾ ಇಂಟ್ರೆಸ್ಟ್ ಇದೆ ಅಷ್ಟ ಕೆಲಸ
ಹಾ ಮತ್ತೆ ನೀವು ನಿಮ್ಮದ ಏನ್ ಮಾಡ್ರಿ ಕೆಲ್ಸ
ಕೆಲಸ ಬಗ್ಗೆ ನಿ
ಹ್ಮ ನಿಮ್ದ್ ಏನ್ ನಡ್ರಿ ಕೆಲ್ಸ ನಿಮ್ದ ಏನ್ಡದ್ರರಿ ಕೆಲ್ಸ
ಕಂಪ್ಯೂಟರ್ ಕ್ಲಾಸ್ ಎಜುಪಾ ಹ್ಮ ಕಂಪ್ಯೂಟರ್ ಅದ್ರ ಬಗ್ಗೆ ಕ್ಲಾಸ್ ಹತಿ್ಾ
ಹೌದಾ ಹಾ ಹಾ ಹಾ ಕಾಲೇಜ ಯಾವ ಎಷ್ಟು ಕಾಲೇಜ್ ಮುಸ್ಲಿಮ
ಡಿಗ್ರ ಪಶೆ ಮಾಪ್ಪ
ಡಿಗ್ರಿ ಪಸ್ೆ್ಮ ಡಿಗ್ರಿ ಫಸ್ಟ್ ಟೈಮ ಮತ್ತೆ ನಿಮ್ಮೂರು ನಿಮ್ಮ ಊರ
ಬ್ಯಾಪಳ್ಳೆ ಚೆನ್ನಾಗ ಕಲ್ಲ ಮ ಮಸ್ತ್ ನಮ್ಮೂರು ಬಹದ್ನೂರು
ಮತ್ತೆ ನಿಮ್ಮ ಜಮೀನ್ ಎಷ್ಟಿದೆ
ಜಮೀನುಂದ ಐದುಕ್ರದಡಪ್ಪ
ಹೌದಾ
ಹಾ
ಇಲ್ಲಿ ನೀವು ಎಲ್ಲಿ ಇರೋದು ಈಗ
ಇಲ್ಲೇ ನಾವು ಇ ಗಲ್ಲಿ ಕ್ರಿಕೆಟ್ ಆಡ್ತ ಇದವಿ
ಹ ಬೆಂಗ್ಳೂರು ನೋಡಿದ್ದೀರಾ
ಬೆಂಗೂರು ನೋಡಿಲ್ಲ ಬ್ರೋ ನೀವ್ ನೋಡಿದರಾ
ನಾವು ಈಗ ಇರೋದು ಬೆಂಗಳೂರಿನಲ್ಲೇ
ಬಂಗೂರಲ್ಲ ಇರೋದ
ಹಾ ಹೌದು
ಏನ್ ವರ್ಕ್ ಏನ್ ವರ್ಕ್ ಮಾಡ್ತೀರಾ ನೀವೆಲ್ಲಿ
ನಾವು ಕಂಪ್ಯೂಟರ್ ಮಾಡ್ತೇವೆ
ಓಹೋ ಆನ್ಲೈನ್ ಸೆಂಟ್ರಾ
ಅರ್ಜಿ ಸಲ್ಲಿಸುವುದು
ಹ್ಮ್ ಹ್ಮ್ ನಾವ್ ಬರ್ಬೇಕ ಅಂತ ಮಾಡಿದ್ರು ಅ ನಿಮ್ಮ ಹತ್ರ ಕೆಲ್ಕ್ರ್ೋದಾ
ಕ ಬನ್ನಿ ಅವರು ನಮ್ಮ ನಮ್ಗೆ ಪರಿಚಯ ಇದ್ದರು ಬಹಳ ಜನ ಇದ್ದಾರೆ
ಹ್ಮ
ಹ ನಿಮ್ಗೆ ಯಾವ ಕೆಲ್ಸ ಬೇಕು ನಿಮ್ಗೆ ಯಾವ
ನಿಮ್ದ ಯಾವ ಕೆಲ್ಸ ಇದೆ ಅಲ್ಲಿ ಅದ್ರ ನಿಮ್ದ ಯಾವ ಸ ಹೇಳಿದ್ರೆ ನಾ್ ಮಾಡ್ತೇವಿ ಯ ನಿಮ್ಗೆ ಇಟ್ಟಿದಿ ಹೇಳಿದ್ರೆ
ಕಂಪ್ಯೂಟರ್ ಇದೆ ಟೈರ್ ತೊಳದು ಮತ್ತೆ ಈತರ ಬಿಸ್ನೆೆಸ್ಗಳಿವೆ ಆಫೀಸ್ ನಲ್ಲಿ ಫೈಲ್ ಕೊಡೋದು ಆಫೀಸ್ನಲ್ಲಿ ನಾವು ನಾವವು ಫಸ್ಟ್ ಸ್ಟಾರ್ಟಿಂಗ್ ಇಪ್ಪತ್ ಮೂವತ್ ಸಾವಿರ ಕೊಡ್ತೇವೆ ನೋಡ್ರಿ
ಮೂವತ್ ಸಾವಿರ ಕೊಡ್ತೀರಾ
ಹ್ಮ ಸ್ಟಾರ್ಟಿಂಗ್
ಮತ್ತೆ ಫುಲ್ ಮುಂದೆ ಬರ್ಬಾರ್ದು ಜಾಸ್ತಿ ಆಗಲ್ವ ಮತ್ತ
ನಿಮ್ ವರ್ಕ್ ವರ್ಕ್ ನೋಡ್ತಾ ನೋಡ್ತಾ ನೋಡ್ತಾ ಹೆಚ್ಚ ಮಾಡ್ತೇ
ಸ ಮಾಡ್ತೀರಾ
ಹ್ಮ್ ಸ್ಟಾರ್ಟಿಂಗ್ ಅಂತರು ಮೂವತ್ ಸಾವಿರ ಸ್ಟಾರ್ಟಿಂಗ್ ಮತ್ ಸಾರಾ ಕೊಡ್ತವೆ ಹ ಯಾರೇ ಯಾರೇ ಬಂದರು ಆ ಇಪ್ಪತ್ ಸಾವಿರ ನಿಮ್ಗ ಅಷ್ಟೇ ನಿಮಗಂತ ಮೂವತ್ ಸಾವಿರ ಹೇಳಕತೇ ನಾವು
ಹ್ಮ್ ಹ್ಮ್ ಹೌದಾ
ಅ ಹಾ ಅದಕ್ಕೆ ಬರ್ತೀರ ಎಲ್ಲಾ ನಮ್ ಕಡೆ ನಿಮ್ದೇನ್ ಎಲ್ಲಾ ನಮ್ ಕಡೆನೆ ನಿಮ ಕಡೆ ಏನಿಲ್ಲ
ಓಹೋ ಹೌದಾ
ನೀವು ಬರೀ ಬಸ್ ಕರ್ ನಮ್ದೇ ಹೋಗ ನಮ್ದೇ ನೀವು ತಾಸಿಗೆ ಏನನ್ ತಿತ್ರಿ ಅದೆಲ್ಲಾ ನಮ್ದೇ
ಹಾ
ಬಟ್ ಆಫೀಸ್ಗ ಕೆಲ್ಸ ಮಾಡೋಕ್ಷ್ಟೇ ನೀವು
ಹೌದಾ ಆಫೀಸ್ ಕೆಲ್ಸ ಆಫೀಸ್ ಅಲ್ಲಿ ಏನಿದೆ ಸರ್ ವರ್ಕ್
ಆ ಈ ಕಡೆಲೆಂದ ಆ ಕಡೆ ಫೈಲ್ ಒಯ್ದು ಕೊಡೋದ ಅಷ್ಟೇ
ಫೈಲ್ ವರ್ಕ್ ಮಾಡದ ನಾವು
ಹ
ಹ್ಞ ಹ್ಞೂ ಬರ್ಬೋದುು ಬರ್ತೀನಿ ತಗೊಳ ಸರ್
ಯಾವಾಗ ಬರ್ತೀರ ನೀವು ಎಷ್ಟು ಜನ ಆದಾರ ಬನ್ನಿ
ಎಷ್ಟು ಚಿನ ಬರಾದ್ರೆ ಬರ್ಬೋದಾ
ಹಾ ನಾಕೈ ನಾಕೈದು ಜನ ಇದರು ನಡತಾರೆ ಹಾ ನಾಲ್ಕ್ ಜನ ಇದ್ದಾರ ನಾಲ್ಕ್ ಜನ ಇದ್ದಾರ ನಡತ ಬನ್ನಿ
ಹಓ ನಾಲ್ಕು ಜನಗ ರೂಮು ಊಟ ರೂಮ್ ಕರೆಕ್ಟ್ ಕೊಡ್ತಿರ್ತಾನೆ
ಎಲ್ಲಾ ನಮ್ ಕಡೆನೆ ನಿಮ್ದೇನುೂ ಇಲ್ಲ
ಹ್ಮ್
ಓಕೆ
ಹಾ ಓಕೆ ಬರ್ತಿ ತಗಣಿ
ಯಾವಾಗ ಬರ್ತೀರ
ನೀ ಯಾವಾಗಂತ ಟೈಮ್ ಯಾವಾಗಂದ್ರೆ ಯವಾಗ ಬರ್ತೀವ ನೋಡಿ
ಹ ಈ ತಿಂಗಳ ಎಷ್ಟು ಆರನೇ ತಿಂಳ ತಿಂಗಗಳು ಮ ಮುಂದಿನ ತಿಂಗಳು ಹತ್ತನೇ ತಾರೀಕ ಬರ್ಬೇಕು ನೋಡು
ಮುಂದಿನ ತಿಂಗಳು ಹತ್ತನೇ ತಾರೀಕು ಬರ್ಬೋದಾ
ಹಾ ನಿಮ್ ನಂಬಿ ಕೆಲ್ಸ ಕೊಡಕ ಮತ್ತ ಮುಂದೆ ನಮ್ಗೆ ಕೆಲ್ಸ ಇರ್ತೇವೆ ನೀವ್ ಕೈ ಕೊಟ್ರಂದ್ರ ಬೇರೆಯವ್ರಿಗೆ ಹೇಳದ ಆಗಲ್ಲ ಹಾ ಅದಕ್ಕೇನ ಬರ್ಬೇಕ ನೀವ
ಹಾ ಬರ್ತಿವಿ ಬರ್ತಿ ನಾವೇನ್ ಬರಲ್ಲ ಅಂತ ಹೇಳ್ತಿಲ್ಲಾ ಕರೆಕ್ಟ ನಮ್ ಊಟ ರೂಮ್ ಆಮೇಲೆ ನಮ ಹೋಗದ ಬ ರ್ ಕೊರ ನಾ್ರ್ತಿವಾಗ ಅ್ರ ಬರ್ ಮುಿನ ತಿಂಳ ಹನೇರೀ ಬಂತೀರಲ್ಲ ಅದಕ್ಕೋಸ್ಕರ ಮುಂದಿನ ತಿಂಗಳು ಬರ್ತೀವಿ
ಹ್ಮ ಆಯ್ತು ಸರಿ ಎಲ್ಲಾ ಕೊಡ್ತೇವೆ ನೀವು ನಿಮ್ ಬಸ್ ಖರ್ಚು ಬೇಕಾರ ನಮ್ಗೆ ಫೋನ್ ಹಚ್ಚಿ ನಂಬರ್ಗೆ
ಹ್ಮ್
ಎಲ್ಲ ಬಸ್ ಖರ್ಚ ಎಷ್ಟ್ ಮಂದಿ ಇರ್ತ ಅಷ್ಟ್ ಮಂದಿ ನಾವೇ ಕೊಡ್ತೀವಿ ಸರಿ
ಸರ್ ಮತ್ತೆ ಅದ್ರ ಏನ್ ನಮ್ ಟೆನ್ ಇಲ್ಲತ್ತತಾನೆ ಅಲ್ಲಿ ಮತ್ತ ಬಂದ್ರೆ ನೀವು ಬರ್ಬಾರ್ದ ರಿಟರ್ನ್ ಹೋಗು ಆಮೇಲೆ ಹಂಗೈತಿ ತಿಂಗಂತ ಚನ್ನಂಗ ಇರ್ಲತ್ತಾನೆ
ಏನ ಇಲ್ಲ ಆರಾಮ್ ಈ ಸಿ ಇದೆ ರೂಮ್ನ ಒಳಗೆ ಮತ್ತೆ ನಿಮ್ಗೆ ಈ ತರ ಏನೇನ್ ಬೇಕು ಅದೆಲ್ಲಾ ನನ್ಗ್ ಹೇಳಿ ನ ತರ್ರಿಸಕೊಡ್ತೇನೆ
ಹಳ ವಷಿದಾ
ಆ
ರೂಮ್ನ ಒಳಗ ಎ ಸಿ ಇದೆ ಅ ರೂಮ್ ಹೊರಗಡೆ ಇದೆ ಎ ಸಿ
ರೂಮ್ನ ಒಳಗಡೆ ನಿಮ ನಿಮಗೆ ಮಾಲ್ಕೊಳಕ್ಕೆ ಒಬ್ಬೊಬ್ರಿಗೆ ಸಪ್ರೇಟ್ ರೂಮ್ ಇ ಹಲೋ ನಿಮ್ಗೆ ಒಂದೊಂದು ಸಪ್ರೇಟ್ ರೂಮ್ ಇದೆ ಒಳಗಡೆ ಮತ್ತೆ ನಿಮ್ಗೆ ಆಪೀಸ್ ಹೋಗಕ ಬರಕ ಕಾರ್ ಇದೆ ಹ್ಮ ಕಾರದೆ
ಹ್ಮ
ಎಷ್ಟು ಒಳ್ಳೆ ಉದ್ಯೋಗ ಎಲ್ಲಿ ಸಿಗುತ್ತದೆ ನಿಮ್ಗೆ ಬರ್ತೀರ ಇಲ್ವಾ
ಬರ್ತಿತಿ ಸರ್ ಬರ್ತದ ಅಂತ ಹೇಳ್ತಿ ತಾನೆ ಅಂದ್ರೆಮಮ್ಮ ಹುಡುಗ್ರು ಎಲ್ರು ಬಂದ್ರೆ ನೀವು ಚೆನ್ನಾಗಿ ನೋಡ್ಕೋಬೇಕು ಅವಲ್ರು ಎಲ್ರು ನಮ್ನ ಅವ್ರನ್ನ
ಏನು ತಂದ್ರ ಅಲ್ಲ ನಿಮ್ಗೆ
ಹಾ
ನಿಮ್ ಚೆನ್ನಾಗಿ ನೋಡ್ಕತೆ ಊಟ ತಿಂಡಿ ಮತ್ತೆ ನೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ತದೆ
ಹಾ ಏನೇನ್ ಇರ್ತ ಬ್ರೇಕ್ಫಾಸ್ಟ್
ಬ್ರೇಕ್ಫಾಸ್ಟ್ ಇ ಸುಸಲಾ
ಪಲಾವು ಆಮೇಲೆ
ಹ ಒಗ್ರಾಣೆ ಪಲಾವ್ ಉಪ್ಪಿಟ್ಟು
ಹಾ ಹಾ
ಹ ಎಷ್ಟು ತರ ಇರ್ತದೆ ಮತ್ತೆ ಮಧ್ಯಾಹ್ನ ಲಂಚ್
ಹಾ ಮಧ್ಯಾಹ್ನ ಲಂಚ್ ಇದಾ
ಚಪಾತಿ ರೋಟಿ
ಹ್ಮ
ಪರೋಠಾ
ಹಾ
ಮತ್ತೆ ಸಾಯಂಕಾಲ ಮತ್ತೆ ಚಹ ಚೂರು ಅದೆಲ್ಲ ಕೊಡ್ತೇವೆ ಆ ಸ ರಾತ್ರಿ ಒಳಗೆ ಡಿನ್ನರ್ ಚಿಕನ್ ತತ್ತಿ ಹ್ಮ
ಹ್ಮ
ಅದೆಲ್ಲ ಕೊಡ್ತೇವೆ
ಹೌದಾ
ಮತ್ತೆ ನಿಮ್ಗ್ ಏನರಬೇಕಾದ್ರೆ ಸಪ್ರೇಟ್
ಸ ಆರ್ಡರು ಮಾಡ್ಕೊಂಡು ನೀವೇ ಕೊಡ್ತಿರ್ತಾನೆ ಸ ಕಾಸು ಅದ್ರ ಬಗ್ಗೆನು
ನಾವೇ
ನೀವೇ ಕೊಡ್ತೀರಾ ಅದರದುನು ಕಾಸು.
ಹಾ
ಹ ನಾ ಎಷ್ಟು ಖರ್ಚು ಮಾಡ್ತೀವಿ ಸರ್ ಅಷ್ಟು ಖರ್ಚು ಕೊಡ್ತೀರಾ ನೀವು.
ಹಾ ರೂ ರೂಮಿಗ ಒಬ್ಬೊಬ್ರ ವೇಟ್ರ ಇಟ್ಟೆವಿ ನಾವು. ಒಂದೊಂದ್ ಮನೆಗೆ
ಒಂದೊಂದು ರೂಮಿಗೆ
ಒಂದ್ ಮನೆಗೆ ಒಂದ್ ಮನೆ ಒಳಗಡೆ ರೂಮ್ ನಾಲ್ಕು ರೂಮ್ ಒಂದ್ ಮನೆಗೆ ಒಬ್ಬ ವೇಟರ.
ಹೋ ಹೋ ವೆಟ್ರಾ.
ನೀವ ಏನು ಆರ್ಡ್ರ ಕುಡ್ತಿರ ಅವ್ನಿಗೆ ಹೇಳಿದ್ರ ಸಾಕು ಎಲ್ಲಾ ತಂದು ಕೊಡ್ತ ನಿಮ್ಗೆ
ಎಲ್ಲಾ ತಂದಕೊಟ್ ಬಿಡ್ತಾನ.
ನಿಮ್ಗೆ ನಿಮ್ಗೆ ಏನ್ ಅಭ್ಯಂತರ ಮಾಡಲ್ಲ ಬಟ್ ನೀವ್ ಕೆಲ್ಸ ಒಂದು ವರ್ಕ್ ಚೆನ್ನಾಗಿ ಮಾಡ್ಬೇಕ ಅಷ್ಟೇ ನಂಬಲ್ಲಿ.
ಚೆನ್ನಾಗ್ ಮಾಡ್ತೇವಿ ಸರ್ ನಾವು ವರ್ಕ್ ಎಷ್ಟು ಎರಡು ವರ್ಷ ಅಲ್ಲಿ ಇಲ್ಲಿ ಮಾಡಿದೇವಿ ಸರ್ ಅಲ್ಲಿ ಇಲ್ಲಿ. ಸ್ವಲ್ಪ ಅಷ್ಟ ಸ್ವಲ್ಪ ಸ್ವಲ್ಪ ಮಾಡಿ ಬಂದಿದೀವಿ ಮಾಡ್ತೀವಿ ತಗೊಳ್ಳಿ ನಾವು. ಮಾಡ್ತಿವಿ ಮಾಡ್ತಿ ಕೆಲ್ಸ ಮಾಡ್ತವಿ ಮಾಡಲ್ಲ ಅಂತ ಹೇಳತಿಲ್ಲಾ ಚೆನ್ನಾಗಿ ಮಾಡ್ತತಿವಿ ಬಟ್ ನೀ ಚೆನ್ನಾಗ್ ನೋಡ್ಕೇಬೇಕ ನಮ್ಗ.
ಹಾ ಹ ನೀವ್ ನೀವು ಬನ್ನಿ ನಾ ನಾನ್ ನೋಡ್ಕೊಂಡ ನೋಡ್ಕತ್ತಿವಿ ನಾವು ನೋಡ್ಕೋಲಿಕ್ಕಂದ್ರ ಆ ಮಾತ್ ಬೇರೆ ನೋಡ್ಕತಿವಿ ನಾವ್.
ಇಲ್ಲ ಸರ್ ನಮ್ಗೆ ಹೊಸ್ತಾಗಿ ಬರ್ತಿದಲ್ಲ ಬೆಂಗ್ಗಳೂರಿಗೆ ನಾವು
ಹಾ ಹೌದೌದು ಕರೆ ಅಂದ್ರ ಹೊಸ್ತಾಗಿ ಬಂದವರಿಗೆ ಅಷ್ಟು ಪರಿಚಯ ಇರೋಲ್ಲ.
ಹಾ ಅದಕೋಸ್ಕರ ನಾ ಹೆಳ್ತಿರೋದು ಇವಾಗ ಏನ್ ಮಾಡಿದನ ಇವಾಗ ನಮ್ಮ್ ಹೊ ಸೈಬ್ ಬೆಂಗಳೂರ ಅನ್ನೋದೇ ಗೊತ್ತಿರಲ್ಲ ಇವಾಗ.
ಹ್ಮ್
ಹೋಗ ಬಿಟ್ರ ನಾವ್ ಹಳ್ಳಿ ಗಡದನಾವ್ ಏನ ಎಲ್ಲ ಎಲ್ಲ ಹೋಗಿ ನಿಂತ್ಕೊಂಡ್ ಬಿಟ್ರೆ.
ಖರೆ ಖರೆ ಅದನ್ನು ಒಂದ ಕರೆ ಅಂಬಕ್
ಇನ್ನು ಬೇರೆ ಜನಸಂಖ್ಯೆ ಜಾಸ್ತಿ ಐತಲ್ಲಿ ಬೆಂಗಳೂರಲ್ಲಿ. ಇಲ್ಲಿ ನಮ್ ಸಿಗ್ನಲ್ ಬೇರೆ ಗೊತ್ತಾಗಲ್ಲ ಅಲ್ಲಿ ಎಲ್ಲಿ ಬರ್ತ ರೋಡು. ರೂಟು ಅದ ಆಮೇಲೆ ಅದಕ್ಕೋಸ್ಕರ ಹೇಳಿರಿ. ಹಾ ಫಸ್ಟ್ ಟೈಮ್ ಬರ್ತಿರದ.
ತಪ್ತನ್ ನಿಮ್ಗೆ
ಹ್ಮ ರೂಟ್ ಗೊತ್ತಾಗಲ್ಲ.
ನ ನೀ ನೀವು ಬೆಂಗಳೂರು ಬಂದ ಬಸ್ ಇಲ್ಯಾನ ನನಗ ಪೋನ್ ಹಚ್ಚರಿ ಒಂದ್ ಕಾರ್ ಬರ್ತೆ ಅದ್ರೊಳಗೆ ಬರತಿರ್ ನೀವು.
ಕಾರ್ ಬರ್ತಾ. ಹ ಸರ್ ಕಾರ್ ಅಲ್ಲಿಗೆ ಬರತ್ತಾ ನಾವು ಅಲ್ಲಿ ಬರೋಣ ನಾವು ಫೋನ್ ಮಾಡೋಣ.
ನನಗ್ ನಮಗೆ ಫೋನ್ ಹಚ್ಬೇಕು ನೀವು.
ಹ್ಮ
ನಮಗ್ ಫೋನ್ ಹಚ್ರಿ ಕಾರ್ ಕಳಸ್ತೀವಿ ಕಾರ್ ನೊಳಗ್ ಬರ್ಬಕ್ ನೀವ್.
ಎಷ್ಟು ಗಂಟೆಗ ಸರ್ ಇಳಸ್ತದಲ್ಲಿ ಇದ್ ನ ಬ ಬಸ್.
ಈಗ ಎಂಟೊಂಬತ್ ಸರಿತೂ ನಮ್ ಟೈಮ್ ಆಯ್ತು ಓದ್ತಿವ್ರಿ ನಾವು. ಹಿಂದ ಹಿಂದಗಡೆ ಕಾಲ್ ಮಾಡ್ತೇವೆ.
ಹೌದಾ ಸರಿ ಸರ್ ಇನ್ನೊಂದು ಎರಡು ನಿಮಿಷ ಮಾತಾಡಿ ಚೆನ್ನಾಗಿರ್ತದ್ ಸರ್.
ಆಗೇದ್ರಿ ಸರ ಹತ್ ನಿಂಮ್ಷ.
ಇಲ್ಲ ಸರ್ ಹನ್ನೊಂದ್ ನಿಮಿಷದಾಗ ಮಾತ್ರ ಬಂದ್ರೆ ಇದಾಗುತ್ತೆ ಸರ್.
ಹೌದ್ರಿ ಆಯ್ತೋರಿ ಮತ್ತ ಏನ್ ಡ ಸಮಾಚಾರ ನಿಮ್ಮ ಊರ್ನಲ್ಲಿ ಮಳೆ ಗಾಳಿ
ಮಳೆಗಾ ಚೆನ್ನಾಗೈತ್ ಸರ್ ಅಂದ್ರೆ ಇವಾಗ್ ಮಳೆ ಕೈ ಕೊಟ್ಟಿರೋದ್ರಿಂದ ಬೆಳೆ ಸ್ವಲ್ಪ ಬೆಳೆ ಸಮಯಕ್ಕೆ ನೀಟಾಗ್ ಬರ್ತಿಲ್ಲ.
ಓ ಹೌದಾ ಏನ್ ಬಿತ್ತಿದಾರ ವಲ್ಲದೊಳಗೆ. ಹತ್ತಿ ತೋಗ್ರಿ
ಹಾ
ನೀವು ಬರುವಾಗ ನಮ್ಗೆ ಒಂದಿಷ್ಟು. ತೊಗರಿ ಕಳ್ ತಗೊಂಡು ಬರ್ಬೇಕು ನೋಡ್ರಿ.
ತೊಗರಿಕ್ ತಗೊಂಬರಾನ
ಹ ನಮ್ಗೆ ತೊಗರಿ ಅಂದ್ರ ಬ್ಯಾಳಿ ಓಡ್ಸ ಬ್ಯಾಳಿ ಓಡ್ಸಂಬರಿ.
ಬ್ಯಳ್ವಡ್ಸಿ ಸರ್ ಉಣ್ತೀರಾ ಎಲ್ಲನ ಬಿಸಾಕ್ -
ಏ ನಾವ್ - - ತೊಗ ತೊಗರಿ ಎದಕ್ ಕೇಳಕತಿನ್ ನಿಮ್ಗೆ ನನ್ಗೆ ಬಾಳ ಇಷ್ಟ ತೊಗರಿ ಅಂದ್ರೆ.
ತೊಗರಿ ಬೇಳೆ ಅಂದ್ರೆ ಸ ಬೇಳೆ ಸಾರ್ ಅಂದ್ರೆ ಇಷ್ಟನಾ
ತೊಗರಿ ಹೊಸ್ಕೊಂಡು ತಗೊಂಡ್ ಬನ್ನಿ ನಿಮ್ಗೆ ರೊಕ್ಕ ಕೊಡುತ್ತೇನಾ.
ಹೌದಾ ಸರ್ ಅದು ಜಾಸ್ತಿ ರೇಟ್ ಇದೆ ಸರ್ ಈ ಕಡೆಯಿಂದ ನಮ್ದು
ನೀವು ಎಷ್ಟು ಎಷ್ಟು ಹೇಳ್ತೀರ ಅಷ್ಟು ನನಗೆ ಪೋನ್ ಹಚ್ಚರಿ ಪೋನ್ ಪೇ ಮಾಡ್ತೇನಿ ನಾವು
ಹೌದಾ
ಹಾ
ಸರ್ ಯಾವಾಗ ಮುಂದಿನ್ ಇದು ಹತ್ತನೇ ತಾರೀಕು ಬರೋನಾ ಸರ್ ಮುಂದಿನ ತಿಂಗಳು.
ಹಾ ಮುಂದಿನ ತಿಂಗಳು ಹತ್ತನೇ ತಾರೀಕು.
ಹತ್ತೇನೆ ತಾರೀಕು ಬರಣ
ಹ ಹತ್ತನೇ ತಾರೀಕು ಬಂದು ನಮ ನನ್ಗೆ ಬೆಂಗಳೂರಲ್ಲಿ ಬೆಂಗಳೂರಿಗೆ ಓ ಬೆಂಗಳೂರಿಗೆ ಬಂದಗ ಪೋನ್ ಹಚ್ಚರಿ ಪೋನ್ ಹಚ್ಚಿದ ತಕ್ಷಣ ನಿಮಗೊಂದ್ ಕಾರ್ ಕಳಸ್ತೀನಿ ಅದ್ರೊಳಗೆ ಬನ್ನಿ.
ಹೌದಾ ಸ ಸರಿ ಸರ್ ಓಕೆ ಬರ್ತೀವಿ ಸರ್
ಮತ್ತೆ ನೀವ್ ಬಿಟ್ರಾ ಅಂದ್ರೆ ಮತ್ತೆ ಯಾರಿಗ್ ಹೇಳಕ್ ಬರ್ಲಾ ಮುಮೆಂಟಿಗೆ ನಮ್ಗೆ ಅದಕ್ಕೆ ನಿಮ್ಗೆ ಹೇಳಗತ್ತಿನ್ ನಾ
ಸರ್ತಿಲ್ಲ ಸರ್ ನಾವ ಈಗ ರಿಯಾಲಿ ಬರ್ತೀವಿ ಸರ್ ನಾವು ದುಡತೆಲ್ಲ ಬರ್ತೀವಿ
ಹಾ ಸರಿ ತೋರಿ ಇಡೋಣ.
ಹಾ ಸರಿ ಸರ್ ಓಕೆ ಇಡ್ರೀ